ಅವಗಿದ್ದೀಯಲ್ಲ ಅವಾಗೆ ಒಂಬತ್ತ ಆಗಿದು
ಹಾ ಅನ್ಯಾಯವಾಗಿ ಎರಡು ಕಾಲು ಹೋದವು ನನವು
ಎರಡಚ್ಚಿದ ಮತ್ತೆ ಒಂಬ ಹನ್ನಂದ ಆಗಬೇಕು
ಅನ್ನಂದ ಆತ ಮತ್ತೆ ಆತವುಅವು ಮತ
ಅಲ್ಲಲೇನಂದನತ್ ಮುಗಿತೇವ ಅಂತೇನೆ ಮತ್ತತ್ ನಿಂದೆ ಮುಗಿಸಿದರೊಳಗಿದೆ
ನಾವ್ ನಿನ್ನೆ ಮೂರ್ ಹೋದವು ಇವತ್ತೆರಡು ಐದು ಓದು ಕರೆಕ್ಟ್
ಹೌದ ಹಾ ಏನ್ ಮಾಡ್ತೇನೆ ನೋಡಂ ತೊಗ ನಿನ್ನೆ
ನಿನ್ನೆ ಮೂರು ಇವತ್ತು ಎರಡು
ಮಾಮೂಲಿ ಮೂರ್ ಎಲ್ಲಿ ಲೇ ಎರಡಕ್ಕೆ ಮೂರ್ ಮಾಡಿದೆ ಅಲ್ಲ
ಅಲೇ ಇನ್ನೊಂದ್ಸಲ ಮಾಡಿದ್ನಲ ಮತ್ತೆ ಒಂದ್ಸಲೋಯ್ತಲ್ಲಾ
ಏನದ್ಲಾಕ್ ಹಾ ಎಷ್ಟ ಫೈ ಒನ್
ನೈನ್ ಸೆವೆನ್
ಎಲ್ಲೆಲ್ಲೆ ಫೈಒನ್ ಕ್ಲಾಕ್ ಕೆಲ್ಲಿ ಹಾಕದು ಫೖಒನ್ಒನ್ ಸಿಕ್ಸ್ ಕಟ್ ಮಾಡಲ್ಲ ಮಾಡದೇನ
ರವಿ ಏನ್ ಮಾಡಗತ್
ಸೈಕಲ್ ಲಾಕ್ ಹಾಕಕತ್ತಿನೆಲೆ
ಒಬ್ಬೊಬ್ಬನೇ ಏನರ ಮಾಡಿ ಎ ಮತ್ತೆ ಹ ಹ ಏನದ ಅಲ್ಲಾ.. ಮತ್ತೆ ಏನರ ಮಾಡದಿ ಅಂದೆ ಮತ್ತೆ ಕತ್ತಲ ಅದ ಏನನ ಮಾಡಕೊಂಡಿ ಮತ್ತೆ ಹ್ಹಹ
ಅಲ್ಲ ಸೃಷ್ಟಿ ಬರಿ ನಿಂದೆ ಮಾಡಕತಿ ನೋಡು ಅಂದ್ರ ಅಂತಿ ಅಂತಿ ಲೇ
ಹಾ
ಬರಿ ನಿಂದೆ ಮಾಡ್ಕೊಸಕತ್ತಿ ನೋಡ ಅಂದೆ
ಎರಡು ಓದಲ್ಲಾ ನಿನ್ನೆ ಮೂರು ಇವತ್ತೆರಡು ಐದ ಅದಾವ ನನ್ನವು ಏನಾದವೂ ಹೇಳ ಐ ಐದ್ ಐದ್ ಇವಾಗ ಉಂಡೋದ
ಎಷ್ಟು ನಿನ್ನೆ ಎರಡು ಇವತ್ತ ಎರಡು ಎಲ್ಲಿ ಮೂರ್ ತಂದಲೆ
ನಿನ್ನೆ ಮೂರ ಆದವಲ್ಲ ಫಸ್ಟಗೆ ಒಂದು
ಹ ಫಸ್ಟ್ಗ ಒಂದ್ ನಂದ ಆಳ ಫಸ್ಟ್ ಇನ್ ಫಸ್ಟ್ ಗೆ ನಂದ ಆಗದ
ಸಾರೆ ಎಡ ಮುಂದೇಗ್ ಒಂದು
ಹಾ
ಹಾ ಮತ್ತೆ ನಿಂದೊಂದು ಮೂರು ಇವಾಗ ಎರಡು
ಹಾ ಅಲ್ಲಲ್ಲಲ್ಲಲ್ಲಲ್ಲಲ್ಲೇ
ಐದು ಹೋದವಲ್ಲ.
ಇವಾಗ ನಂದು ಮಾಡಮ್ಮ ಬೇಡ ಸಿದ್ದ ದೇವಿ ಬಿಡು ಏನಿಲ್ಲ.
ಅಲ್ಲ ಈಗ ಐದ್ ಹೋದ್ ಅಲ್ಲ ಹೆಂಗ್ ಮಾಡೇಮ
ಹೆಂಗ ಮಾಡಮ್ಮ ಅಂದ್ರೆ ನಂಗ ಬಾಯಾಗ ಬರ್ತಾವ ನ ನಿನ್ನೇನೇ ನ ನಿನ್ಗೆ ಹೇಳಿದನ ಏನ್ ಹೇಳಿದ್ದೆ
ಹಾ
ಎಷ್ಟು ಬರ್ತ ಅರ್ಧ ಅರ್ಧ ಮಾಡಿಕೆ ಮಲ್ಲೆ ಅಳ ಬಾಡ ಅಂದಿನ ನಿನಗ ಅಂದೆನಾ ಅಲ್ಲ.
ಅದೇ ಮತ್ ಅದೇ ಹಡ್ಕೊಂಡ ಹೇಳಕತ್ನ ಐದ್ ಹೋಗರ್ ಶೀಟ್ ಅಲ್ ಬೇಗಂತ
ಇವಾಗ ಹೇಳದ ಕೆಳಸಕೆ ಇವಾಗ ನಿಂದ ಎಷ್ಟಾಗ್ಯಾವ ಅಷ್ಟು ಸ್ಕ್ರೀನ್ ಶಾಟ್ ಹೊಡದ ಹಾಕಲ್ಲಿ
ಹಾ ನನಗ ಈಗ ನಾಲ್ಕಗವ ನಿಂದ ಒಂದ್ ಐದು
ನಾಕ್ ಅಗೆದಿಲ್ಲ ಏ ಅಂಗನಾವಲ್ಲ.
ಹ ಮದ್ದೆ ಹೆಂಗಾ
ಟೋಟಲ್ ಎಷ್ಟು ಕಾಲ್ ಆಗ್ಯಾವ ಅಂತ
ಟೋಟಲ್ ಎಷ್ಟು ಕಾಲ ಆಗ್ಯವಂತ
ಹಾ
ಹ ಆ ಇದೊಂದ ಕಾಲ ಅಲ್ದಡಿ ಹತ್ತು ನಿಮಿಷ ಮೂರ್ ನಿಮಿಷ ಇದ ಈಗಿಂದ
ಹಾ ಹತ್ ನಿಮಿಷ ಹಣ್ಣ ನನಗ ಹಾಕಣಾನು ಹಚ್ಚದ ಮೇಲೆ
ಹ್ಮ
ಹ ಇದ ಮಂದಿ ನಿಂತರ ನೋಡ ಬಂದಂತ ಹಳ
ಹ್ಮ ಹ್ಮ ದೇಶ ಪರ ಪ
ಚಾರ್ಜ್ ಇಲ್ಲ ಇಲ್ಲ ಜನ್ರೇಟರ್ ಆನ್ ಮಾಡ್ತನಲ ಸಾಕ್ ಅವನಿಗೆಲ್ಲಾ ಅಂದ್ರ ಅವ್ನಿಗೆ ಬಿಡ್ತಾರನ ಆಯ್ಕ ಇಡ್ತಾರ ಹಬ್ಬ ಹ ಮತ್ತೆ ಕರೆಂಟ್ ಹೋದ್ರ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಅಂದ ಮತ್ತೆ ಜನ್ರೇಟರ್ ಆನ್ ಮಾಡ್ಲಿಕ್ಕೆಂದ ಬಂದಿರಲ್ಲ ದಿಂದ ಬುಡಪ್ಪ ಇನ್ನ ಬೇಳಕ ಇರ್ತದ ಬುಡ ಆಯ್ತತಿ ಹಾವ್ ಬರ್ದದ ಕಾನ್ಬೇಕು ಹ ಅಣ್ಣ ಆ ಕಡೆ ಇಂದ ನೋ ಇರ್ತಾನ ಬೆಂದ ಹಂಗ ಇರ್ತಾರ
ಹಂಗರ್ ಹ ಹ ಚಸಾರ ನೀ ಬನ್ಸ್ಡೆಗ ಚಣ ಹ್ಮ್ ನಳೆದ ಆರ ಏನಿಲ್ಲಬ್ಬಾ ಏನ ಎಲ್ಲ ವಾಸ ಇರಲ್ಲ
ಹ್ಮ್ ಹ್ಮ ನ ಬಹಕ್ ಚಲಾವತ್ತ ರಸ್ತತೆೆಯಲ್ಲಿನನು
ಹ
ಏನಣ ಅಂದ್ರ ಪಾಸ್ ಆಗಿರಪ್ಪ ನೀ ಏನ್ ತೊಂದು ಇಡಿ ಪಾಪಾ ಅಂತ ಗೊತ್ತ ನನ್ ಪಾಸ್ ಆಯರಪ್ಪ ಪಾಸ್ ಆಐರನ್ ಕ ಅಪ್ಪಿ ಗಿಡ್ ತಿಂದ್ರನು ತಿಂದಂಗೆ ಬೋಗಣಡು ತಿಂದ್ರನು ತಿಂದಂಗೆ ಆರ್ ಮತ ಮಾಡಿಕ್ಯಾ ಒಂದ ಹೋದ್ನು ಹೋದಂಗೆ ಹತ್ತು ಹೋದ್ನು ಹೋದಂಗೆ
ಹೋೋಗದಲ್ಲ ಟ
ಹೋಗ ಆಯ್ತ್ ಹೋಗಿ ನಾನ್ ಅದೇನಕಾಯ್ತ್ನ ಹೋಗಿ ವಲ್ಲನಕಾಯ್ತ್ನ ಪಸ್ ಆಗಿದ ಅಲ್ಲ ಅಂತಂದ್ರ ಹಂಗಂದ್ರ ನಾ್ ಅನ್ಬಕ್ ಮಾಡ್ತೇ ನೀನ್ ಒಂದ ಅ್ ಸಬ್ಜೆಕ್ಟ್ ಪಾಸ್ ಐಿ ನನ್ ಸಬ್ಜೆಕ್ಟ್ ಪಾಸ್ ಯ ಅಷ್ಟೇ ಅದಕ್ ಇದಕ್ಕ ಏನ್ ಪರಕ್ ಸಬ್ಜೆಕ್ಟ್ ಒಂದ್ ಸ್ವಲ್ಪ ಜಗ್ ನಾನ
ಸ
ಒಂದ ಲ
ಹಾ
ನಂದೊಂದ್ ಅದ ನಿಲ್ ಜಗ್ಗ ಅವ ಅಷ್ಟ್ ಜನಕೈತ್ ನಾನು
ಜಗ್ಯ ಒ ರೇಷಾ
ಹಾ ಎಷ್ಟ ಇಟ್ಟಿದ ಇಲ್ಲೊಂದು ಇಟ್ಟು ಇಟ್ಟಿದೆ ಕಲ್ಲೊಂದು ಇಟ್ಟಿದೆ ಅಲ್ಲ ಆಡಿ ಇಟ್ಟಿದೆ ಅಪ್ಪ ನಾಲ್ಕವು ಏನ್ ನನಗ್ ನಿನ್ಗೆ ಸ ಮೂರ್ ನ್ ಒಂಬೈ ಐನೂರು ರೂಪಾಯಿ ಸ್ಟನ್ಸ್
ಹ್ಮ್ ಹ್ಮ್ ಹ್ಮ್
ಮತ್ತ ನೀ ಇರೋದ ಇಲ್ಲಿ ಬೆಂಗಳೂರ ಆಗರ್ತ್ತಗ ಟಾಪ್ ಲೆವೆಲ್ ಎಜ್ಯುಕೇಶನ್
ಹ್ಮ್ ಅಗೆದ್ದಂಗತೀರೆ ಸಲಕ ಉಂಟ
ಅದು ನೀವು ಫುಲ್ ಜೇನ್ ಮಾಡಿಕಂತಲ್ಲ ನಾಲೆಜ
ರಟಾಮ ಕಳಿಕನು ಜ
ಇ ನಮ್ ನೋಡ್ರಿ ಹಂಗಗೆ ಹಂಡಿ ಮಿಂಡಿ ರಟ್ಟ ಆಡ್ಕ ಹಚ್ಚಿರ್ತವಿ
ಅನುಸ್ಮಾನ ಅಲ್ಲೇ ಇಲ್ಲಿ ಇಳ್ಳ ಇಲ್ಲಿ
ಹ್ಮ
ಕೂಡ ಟ್ಯಾಬ್ ಕೂಡ ಸೆಂಟ
ಯಾವಾಗ ಆಡ್ಬ ಅಂತ ಫೋನ್ ಹಚ್ಚಿಲ್ಲ ನಾನು ನ ಯಾರುಲ್ಲ ಹಾ ಸಸ್ತ
ಹ
ಏನಂತತ ಏನಂತಾಳ ಅಂತ ಹೇಳಾನ ಹೊಲ್ದಿನ
ಹ ಹ
ಹ ಕು ಹಾ ಡ್ತ ಎತ್ ಹೇಳಲ್ಲ ಫಿಫ್ಟಿನ್ ನಿಮ್ ಜೀತ್ ಏನಂತ ಅಂತ
ಯಾರ್ಲ ಈ ಸುಮ್ಮನೆ ಜೀವ್ದಂತ ಅನ್
ಹಲ್ಲನನ್ ಜತಾಯತಾ
ಹ್ಮ್ ನಾವೇ
ಯಾರ್ ಬ ನನ್ ನಂದಿ ತಬಬೇಕ ಜೀವಿ ತಬೇಕ
ಹ
ನೋಡ್ ಬೆಡ್ಡಿ ಬಂದ್ ಹಾಕ್ತನ ಯಾಕ್ಯ ಇಲ್ಲ ನಿಂತ ಹಾಕ್ಕ್ಡಿ ಚಲ ಹ ಅ ಏನ ತಪ್ಪರ್ಕಣ ತಪ್ಲರ್ಕೊಂಡ ಮಾರಿ ಆಕ್ತಾನ ಅಗೆ ಗಂಂತ ಹತ ತಾರ
ಹ್ಮ್
ಹ
ಹ್ಮ ನಷ್ಟದ ಕೂಗ್ತಾರಲ ಅಲ್ಲ ಅಂತ.
ಹ ಅವರು ಇಷ್ಟಾರೆ. ಎಷ್ಟ ಫ್ರಂಡಶಿಪ್ ಇಷ್ಟೇ. ಇಟ್ಟದೆ ಇಷ್ಟ ಹ್ಮ್. ಕರ್ಬೇಕ ಶರ್ ಐರಿಗ್ ಅಕ್ತ್ಯನ ಹೋಗಿ. ಮೊನಗಕ ಮೊನ್ ಹ್ಯಾಪಿ ಮ್ಯಾರೇಡ್ ಲೇಫ್ ಅಂತ ಹಾಕು. ನಿಂದು ಲಕ್ಷ್ಮೀದಂತ ಮೊನ್ಯಾಗ ಹಿಂಗೆ ಯಾಕ್ಯಾ ಹಿಂಗ್ಯಾಕ ಆ ಪ್ಪಿ ಮ್ಯಾರೀಡ್ ಲಫ್ ಅಲ್ಲ ನಮ್ ಹುಡಗುಂದ್.
ಹಾ ಹಾ ಎಲ್ಲ ನಾವ. ಹ್ಮ್ ಮೇಂಟ.
ಇನ್ನ ಎರಡ್ ನಿಮಿಷ ನಂದ್ ಇವಾಗ ಐದು ಮುಗಿದ
ಹ ಓದಕತ್ತಿಯೆನ್ಲೆ.
ನಾನಾ
ಹ್ಮ್
ನಾನು ಓದಿದ್ ನೀನ್ ಯಾವ ಜನ್ಮದಾಗ ನೋಡತವ
ಮ ಮಾ ಬಓದಿ ಕ ಬೋದ ನ
ಯಾವಾಗ ಓದಿನಿಲ್ಲಿ ನಾ್ ಓದ್ಲಾರನನೆ ಪಾಸ್ ಆಗನಿ ಇದ್ದು ನನ್ ಲೆವಲು ಓದಿದ್ರೆ ಹಂಗ್ ಓದಿದ್ರೆ ಹಂಗಗೆ ಇರ್ಬೋದು ತಿಂಕ್ ಜಸ್ಟ್ ಇಮೇಜ್ ಜಸ್ಟ್ ಇಮ್ಯಾಾಜನ್ ಹ್ಮ್ದಿದ್ರ
ಹ್ಮ ಕಾಲೇಜ್ ಬದ್ಬ ಬಿಟ್ರ ಹಂಗರ್
ಹ
ನಿಮ್ ಕಾಲೇಜ್ ಸಿಲ್ ಬಿಟ್ರೆ ಹೆಂಗಿರದ
ಹಂಗ ಇರ್ತ ಕ್ಯಾನ್ಸಲ್ ಮಾಡ್ತಾನ ಕ್ಯಾನ್ಸಲ್ ಮಾಡಿ ರಾಜೀವ್ ಗಾಂಧಿ ಆಾಕ್ತಾನ
ರಜಗ ಆಗ್ತನಲ್ಲ ಒಂದ ನಿಮ್ ಇಏರ್ಬೇಕ ನಿಮ್ದ ಇದ ಮಾಡ್ಬೇಕಕ್ಟ ರೀ ಎಕ್ಸಾಮ್ ಆ
ಅಪ್ಪೇ ಹಾಗೆ ಇದಾವಾಗ ಉಳಿದರ್ನ ರಾಜೀವ್ ರಾಜೀವ್ ಗಾಂಧಿ ಆಕಿದ ನನ್ಕ
ಹ್ಮ್ ಎಲ್ಲ ನಿಮ್ದೇ ಉಳ್ಬಕ್ ಆಟ ನಿಮ್ದ್ ಆಟೆಚಿಗೆ ಉಳ್ಬು
ಅದೇ ನಮ್ದ ಅಷ್ಟೇ ಸಿಗೋ ಬಿಳ್ಳಿ ನಮ್ಗ ಅಷ್ಟೇ ಹಾಕರ
ಹ್ಮ
ಕಶ ರಾಜೀವ್ ಗಾಂಧಿ ಕಾಲೇಜ್ಗೆ ಆಗ್ತಾನ ಇದು ಎಕ್ಸಾಮ್ ಸೆಂಟ್ರ
ಹ್ಮ್
ರಾಜೀವ್ ಗಾಧಿ ಕ ಎಂ ಎ ಎಂ ಕ ಡಬಲ್ ಹೇಳತಾನ ಡಕ್ಟ್
ಹಂಗ್ದೆ
ಹಾ ಈ ಮಾತಿಗ್ ನಿಮ್ ಮುಂದಿಂದ ಏನ್ ಆಡೋದಿಲ್ಲ ನಿಮ್ ಮುಚ್ಕಂತ ಕೊಡ್ಬೇಕಕ್ ಅಷ್ಟೇ
ಹಾ ನ
ಹಾ ಅ ಬಲ್ಲ ಚಲ ಈ ಪಾಪರು ತಿಂಗ ಮಾಡತ ಅದು ಅಂದ ಮಾಡದು ಏನ್ ಮಾಡತ ಆಐಶನ್ ಮುಂದ ಕೂಡಬಾರ ಮುಂದ ಕೂಡ್ರಿ ಮುಂದಾಗ ಕೂಡ್ರಿ ಹ ಅಂಗುರಲ್ಲ
ಎಷ್ಟು ಅಷ್ಟೇ ಅಟ್ಬೇಕು ಚಂದನ ನಿ ಮರ ದೇವತೆವ ಕಟ್ ಮಾಡ್ತ್ನೇಲೆ
ಹಪ್ಪ ಎದ ಯಾರ ಹ್ಮ ನ ಹಾ ಹ್ಮ್ ಹ್ಮ್ ಚಡಿಲಿ ಇನ್ನು ಇನ್ನು ಟ್ವೆಂಟಿ ಸಯತಡೆ
ಪಾಟ್ಮಡಿ ಸ್ಕ್ರೀನ್ ಶಾಟ್ ಕರ್
ಸಿ ಶ ಡ್ಯಾಶ ಇಶಾಲ್ಲ ಡಶ ನೀ ಡ್ಯಾಶ
ದ್ಯಾಶ್ ಚಂದ್ರ ಡ ಮಾಡ್ತಿದ್ದ್ಯಾ ಬ್ಯಾಡ ಅಂದ್ ಬಿಡ್ತೇನೆ
ಏನ
ಅೆ ಫೋನ್ ಸ್ಕ್ರೀನ್ ಶಾಟ್ ಡದ ಫೋನ್ ನಾರ್ಮಲ್
ನಾರ ಒನ್ಫೋನ್ ತಡೆ
ಹಾ ಎಲ್ಲಿಗ ಆ ಕಡೆ
ಒಂದು ಎರಡು ಮೂರು ನಾಕು ಐದು
ಕಟ್ ಮಾಡ್ತ ಮಾಡ್ಲ ಳತ ಹುಗತಾನ ಯಾವನ್ ಬೇಕಾವ ಅಲ್ಲಿ ಈಗ